ಹ ಹಲೋ
ಹಲೋ
ಶು ಕದಾ
ಹ್ಮ ಕೇಳ್ದಪ್ಪ ಹೇಳ
ಅದೇನಷ್ಟ್ಟೂರ್ ಹೋಗಬೇಕಂತ ಬರ್ತೇಾನ
ಯಾವಾಗ
ಇ ಎಷ್ಟು ಇವತ್ತ ಎಷ್ಟ ಇಪ್ಪತ್ತಾರ ಅಲ್ಲಾ
ಹಾ
ಹತ್ತನೇ ತಾರೀಕುಂತ
ಆಯಾ ಯಷ್ಟು ಈವತು ಏಪತು ಹೇಳು ಅದ
ಇಪ್ಪತ್ತೇಳ ನಾನ ಹತ್ತನೈದ ತಾರೀಕ ಹೋಗ್ಬೇಕಂತ
ಹತ್ತನೇ ತಾರೀಕ
ಹಾ
ಯಾವಾಗ ಹೇಳಿದ್ರೆ
ನನ್ಗ ಇಯವಪ್ಪನ ಚಿದ್ದ ಪ್ರಜಾಲ
ಹಾ
ಫೋನ್ ಹಚ್ಚಿದಾ
ಹ್ಮ್ ಹ್ಮ್
ಹಾ ಇಪ್ಪ ಹತ್ತನೇ ತಾರೀಕು ಟೂರ್ ಹಕ್ಂತ ಬರ್ತ್ ನಾಕಂದ
ಹ್ಮ್
ಬರ್ತಾನ ಅಂತಂದ ಅವ ಎಲ್ಲ ಶಿವ್ ಗೌರಿರಿಗೆ ಫೋನಕ್ ಹೇಳೇಳಳಪ್ಪ ಅಂದ ಅದಕ್ಕೆಫೋ
ಅದ ಏನ್ ನೋಡ್ಬೇಕಕ್ ಎಷ್ಟಂತ ಯಾವ್ಯ ಊರ ಅಂತ ಹೇಳಿದ್ರಾನ
ಹ ಯಾವಾಗ ಒಂದ್ ವಾರ ಅಂದ್ರ ನಡಪ ಯಾವ ವಊ ಅಂತ ಗೊತ್ತಿಲ್ಲ ಇದ ಗ್ರೂಪ್ನಾಗ ಅದ ಆಕ್ತಾರಂತ
ಮತ್ತೆ ಇನ್ನ ಹಾಕಿಲ್ಲಲ್ಲ
ಇನ್ನು ಹಾಕಿಲ್ಲ ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ಈಗ ಆಕ್ತಾರಂತ
ಆಗ್ತರ ಅಂತ
ಹಾ ಆಗ್ತರಂತ
ಹ್ಮ್ ಹ್ಮ್
ಆಗ್ತಾರಂತ ಅದಕ್ಕೆ ಇದಂದ್ರ ಆ ಮತ್ ಬರ್ತರ ಅಂತಂದ್ರ ನಾನ್ ಬರ್ತರ ಅಂತಂದ್ರ ಶಿವ ಫನ್ ಹಚ್ಕಲ್ ಅಂತಂದ್ರ
ಹ್ಮ್
ಸರ್ಕ ಆತನ ಹದ್ ಹದ್ನೈದು ಅಂತ ಎಷ್ಟ ಮೂರಡು ಸ್ಟಾರ್ ಅಂತ ಸೂರಕ
ಎಸ ಮೂರ್ವಾರ
ಮೂ ವರ್ಷಾರ
ಮೂರ್ವರ್ ಸಾವಿರ ಅಂತ ಏನ್ ಮತ್ತ ಏನ್ ಕೊಟ್ಟಿದೆ ಏನ್ ಮಾಡ್ತೀನಿ ನೀಏನು
ಹ ಕೊಟ್ಟ ನಾನ
ಹ್ಮ್ ಅವ್ರಡ ಬರ್ತಾರೆ
ಅವ್ರೆಲ್ಲ ಬರ್ತಾರಂತ
ಬರ್ತಾರಂತ ಎಲ್ಲಾರ ಅವ್ರ ಮತ್ತತ್ ಅದೇ ಇ ರಾಮ್ ಅವರು ಬರ್ತಂತ
ಹಾ ಇವರು ಮತ್ತೆ ಪಾರ್ಶ ಅವರು ಸುದೇವ್ ಅವರು
ಎಲ್ಲಷ್ಟ ಬರ್ತ ಅವ್ರ ಎಲ್ಲಾರ ಬರ್ತಾರಂತ ಅಮೌಂಟ್ ಅವ್ರರು ಕಟ್ರಂತ ಮನ್ ಕಟ್ರಂತ ಹೌ ಹ
ಕಟ್ರ ಅಂತ ಆಲ್ರೆಡಿ
ಕಟ್ಟ್ರ ಅಂತ ಅವ್ರ
ಹ್ಮ್ ಹ್ಮ್
ಕಟ್ರಂತ ಇದ ಲೇಡಿಸಸ್ ಇಲ್ಲ ಅಂತ ಬರದ ಜನ ಸಂತೋಷ ಹ್ಮ್
ಹ್ಮ್ ಮತ್ತೆ ಕೇಳಂತ ಹೋದ್ರೈತ
ನಿ
ಈಗ ಹತ್ತು ರೂಪಾಯನ ಬರ್ತನೆ ಈಗ ಮಾತಾ ಇತ ಅದ ಹಾ
ಆ ಕೆಲ್ಸ ಮುಗಸ ಬಂದ್ ಬರ್ತತಿವಿವ ಇವತ್ತಲ್ಲ ನಾು
ಎಲ್ಲಪ್ಪಾ ಇವಾಗ ಒಮ್ಮಲ್ ಒಂಬಲ್ಗ ಅಂದ್ರಿ ಇವಾಗ ಆಲಾ ನಾಳಗ ಆಲ ನಾಡ್ದು ಅಂತ ಸೋಮಾರ ಅದ್ರ ಆಯತು
ಹಂಗ್ ಕಾಲೇ್ ಹೋಗ್ತ ಎಲ್ಲ ಕಟ್ಟ ಬ್ ಬಿಡಣ
ಸೋಮವಾರ ಓ್ತಿವಲ್ಲಾ ಹಂಗಗೆ ಕಟ್ಟಿ ಬಂದ್ರಯ್ತು ಮತ್ತ ಯಾವದಾದ್ರು ಬರ್ತ ಅಂದ್ಮೇಲೆ ಓಮ್ ನಾವು ಎಲ್ಲಿ ಹುಡುಗರ ಎಲ್ಲ ಬರ್ತ ಅಥವಾ ಅ ತನಕ ಆ್ತಿದ
ಹಾ ಎಲ್ಲಾರ ಬರ್ತಾರ ಅಂತ ಹೋಗಿೇಡಮ್ ಈಗ ನೀನ್ ಬ ಬಿಟ್ಟ ನೀ್ ಒಬತ್ತನೇ ಬುಟ್ಟಂಗ ಆ ಅದಕ್ಕೆ
ಅ ಹ್ಮ ಮತ್ ಅದಕ್ಕೆ ಎಲ್ಲಾರ ಬರ್ತಾರ ಅಂತ ಅಂದ್ಮೇಲೆ ಆಯ್ತು ಇವಾಗ ನನ್ಗೆ ಎಲ್ಲಿ ಇವತ್ತು ನಾಳಿಗೆ ರೊಕ್ಕ ಬರವವ
ಹಾ
ಅದೇ ಇಸ್ಕಾಂಬರಕ ಸ್ವಲ್ಪ ಆಮೇಲೆ ಹೋಗಿ ಅದಕ್ಕೆ ಇಸ್ಗ ಬಂದ್ಮ್ಯಲೆ ಓಮ ಅಂತು ನಾನು ಇಲ್ಲಾಂದ್ರೆ ಸೋಮಾರ ಓಮ ಅಂತ
ಸಮಮರಮ
ಹಓ ಮತ್ತತ್ ಇವಾಗ ಎಲ್ಲಿ ಇವಾಗ ಆಗಲ್ ಇವಾಗ ಮತ್ತ ರೊಕ್ಕಿಲ್ಲ ಏನಿಲ್ಲಾ ಸುಮನೆ ಅದಕ್ಕೋ್ತಾಳೆ ಇನ್ನ ಟೈಮ ಆದ ಅಲ್ಲ ಕಟಾಕ
ಸಾಮಾರು ಹಂದ್ರ ಕಾಲ ಕಟ್ಟ ಬಂದ ಅಂತ
ಮ ದ್ತೀವಲ್ಲ ಕಾಲೇಜ್ ಹೋಗ್ಬೇಕಲ್ಲ ಹಂಗಿದ್ರ ಮತ್ತ ಕಾಲೇಜ್ ಹೋಗಿಲ್ಲ ಎರಡು ಮೂರು ದಿನ ನಾನು ಬಂದೇ ಇಲ್ಲ ನೀವು ಒಂಟಿದ ಪ್ಪಾ ಒಬ್ಬತ್ನನೆ ಫೋನ್ ಹತಲ ಏನಿಲ್ಲ ಮಗ ಅವಾಗಾದ್ರ ಫೋನ್ ಹಸ್ತಿದ್ದೆ
ನಾ ನಿನ್ನೆ ನಿನ್ನೆ ಕಾಲೇಜ್ ತೂತು ಮೊನ್ನೆ ಮೊನ್ನೆ ಒಂದೇಶ ಬಿಟ್ಟಿದ್ದೆ ನಾನು
ಮತ್ತೆ ಹೋಗಿದ್ದಿಿಲ್ಲ ನೀನು ಮೊೆಯ ಎಲ್ಲ ಒಂದು ಎಷ್ಟು ನಾಲ್ಕು ದಿನ ಆಯ್ತು ಹೋಗಿ ಮೊನೆ ಎರಡು ದಿನ ಬಿುಟ್ಟಿದ್ದ್ ನೀನು ಅಷ್ಟು ತ್ತ ಹ ಮತ್ತ ಆಯ್ತ ಒಂದ್ ಎರಡ್ ಮೂರ್ ದಿನ ಬಿಟ್ಟಿದೆ
ಹ್ಮ್
ಮತ್ತೆ ಆಮೇಲೆ ಹೋಗಿದ್ದಲು ಮತ್ತ ಅವಾಗ ಎಲ್ಲಪ್ಪ ನೀನ್ ಇನು ಅವ್ರೆಲ್ಲ ರಾಮು ಎಲ್ಲ ಒಮ್ಮರ್ ಹೊಂಟ್ರಿ ಬಿಟ್ ಬಿಟ್ಟ ಹೊಂಟ್ರಿ ಫೋನ್ ಹತ್ಸಲ ಏನಿಲ್ಲಲ್ಲ ಮಕ್ಳು ಅವತ್ ಹೇಳಿದೆ ಅವತ್ ಅದು ಹೋಗಿದ್ದೆ ಸ್ವಲ್ಪ ಕೆಲ್ಸ ಇತ್ತ ಅಂತ ಹೊರಗ ಹೋಗಿದ್ದೆ ಬರತ್ ನೀರಾ ನಟಿಗೆ ಹೋಗಿರಿ ನೀವು
ಬಸ್ ಬಂತ ಮತ್ತ ಲೇಟ್ ಗಿಿ ಕುತ ಬಸ್ ಬಂತಲ್ಲ ಆಯ್ದ ನಾವು ಹಂಗೆ
ನಾ್ ಬರ್ತನಿಾರ ಗಾಡಿ ತಗೊ ಬರ್ತೀನಿ ಗಾಡ ಹೋಗ್ ಅಂತ ಹೇಳಿದ್ವಿಲ್ ಆ ಆಯ್ತ ಅವ ಏನು ಆಯ್ತ ರಾಮನ ರಾಮ್ ಹೇಳಿದಗ ಮ ಓಂ ಭಾರತ್ ಅಂದು ಹೋಗಿದ್ ನೀು
ಹಾ ಬಾ ಒ ಬಾ ಬರ್ತನ್ ಗಾಡಿತ ಅಂದ್ರ ಆಮೇಲ್ ಬರ್ತನ ಬಂದ್ರಯ್ತಂದ
ಹ್ಮ್
ಚುಮ್ ಕರ್ಕೊಂಡ್ಂದ್ ತಾ ರಾಮ ಅಂತಂದ
ಹಾ
ಕೇಳಲ್ಲ ಮತ್ತ
ಹೇಳನಪ್ಪ ನಾ ಬರ್ತೀನ ಅಂತಂದೆ ಎಲ್ಲಿ ಕೇಳಿಲ್ಲ ಹೋಗಿರಿ ಗಾಡಿ ತಗೊಂಡ್ ಹೋದ್ರನ ಅಂತ ಅನ್ಕೊಂಡ ಮತ್ ನೋಡಿದ್ರೆ ಬಸ್ಗೆ ಹೋಗಿರಂತ ಅಂದ್ರಲ್ಲ
ಹ್ಮ
ಹ್ಮ್ ಅದ್ರ ಸಲಾಗಿ ಎಲ್ಲ ಆಯ್ತು ನಾನು ಮತ್ತೆ ಹೋದ್ರಲ್ಲ ಅಂದ್ಬಿಟ್ಟು ನಾನು ಬರ್ಲಿಲ್ಲಲ್ಲ ಎಲ್ಲಿ ಬಂದಿ ಅನ್ನ ಬರ್ಲಿಲ್ಲಲ್ಲ ಅವತ್ ಮತ್ತೆ
ಬರಲದಬಡ ಆವತ್ತಾ
ಮತ್ತೆ ಎಲ್ಲೇ ಮ ಒಬ್ಬನ ಎಲ್ಲಿ ಬರ ಮ ಒಬ್ಬನ ಎಲ್ಲಿ ಬರ್ ಅಂತ ಅನ್ಕೊಂಡು ನಾವ್ ಸುಮ್ಮನೆ ಅದನ
ಅವ್ ರಾಮ ಕ ಕತ್ತು ತೂಳದಂಗ ಅದ ರಾಮ ಸರ್ಲ ಸಾಮ್ರ್ರತ
ಅದೇ ಹೇಳ್ದನ ಅದು ಕೇಳ್ಬೇಡಪ್ಪಾ ಅದ್ರ ಮಾತು ಏನೇನ್ ಹೇತ ಅ ಅಂತ ಅಂದ್ರನು ನೀ ಕೇಳಲ್ಲ ಹ
ಆರಾಮ್ ಸ ಅಜ್ಜಲ್ಲಾ ಬರ್ಲಿಕ್ ಬಿಡ್ಲಿ ಸೋಮಾರು ಹದ್ರ ಐ್ತ್ ನಾವು ಬ ಗಡಿ ತಾ ಒಂದುಮ್ಮಿಲ್ಲಾ್ರ ಬಸು ಕ ಬಿಡ
ಹ ಗಾಡಿ ತಗೊಂಡ್ ಹೋದ್ರ ಆಯತು ಗಾಡಗ್ ಹೋದ್ರೆ ನಮ್ಗೆ ನ್ ನಡ್ದ ಆ ಕಡೆಗ ಅಲ್ಲಿ ಸ್ವಲ್ಪ ಕೆಲ್ಸ ಅದಂಗೆ ಅಲ್ಲಿ ಹೊರಗ್ ಸ್ವಲ್ಪ ಕೆಲ್ಸ ಅದ ಏನ ಕೆಲ್ಸ ಅದ ನೀನ್ ಸೋಮಾರ
ನಾ ಸಾಮಾರ್ ಸ್ವಲ್ಪ ಇ ಕೆಲ್ಸತ್ ನ ಸಾಮ್ರ
ಅಲ್ಲ ಈ ಕಡೆ ಊರಿಗೆಗ್ ಬರ್ಬೇಕಂದ ಜಲ್ದಿ ಅಂತ ಅಂದೆ ಅಲ್ಲೇನಂದಂದು ಶಾಪುರಾಗಿ ಸ್ವಲ್ಪ ಕೆಲ್ಸ ಅದ
ನಂದನ್ ಕೆಲ್ಸನೇ ಆದ ಮ ಶಪರಗ
ಪರಗತ ನ
ಹ್ಮ್ ಬಸ್ ಪಸ್ ಬರ್ದ ಅದ ಸ್ಲ್ ಯಿವೂಸನ್ ಬರ್ಬೇಕು ಅ
ಹ್ಮ್ ಹ್ಮ್ ನಾನ ಏನು ಇಲ್ಲ ಊರಾಗ ಏನನ್ ಕೆಲ್ಸದೇನ ಅಂತಕಡ
ಹ್ಮ್ ಊರಾಗ ಏನ್ ಕೆಲ್ಸನ ದಾವತ
ಹ್ಮ್ ಹಂಗಂದ್ರ ಆಯ್ತು ನಡತು ನಮ್ಗೆ ನಾವು ಹ ಗಾಡಿ ತೋಡ ಬಸ್ನಾಗ ಅಂದ್ರ ಮತ್ತೆ ಎಲ್ಲಿ ಆ ಕಡೆ ಈಡೆ ಓಡಾಡ ಕಾರ್ ಅಲ್ಲಿ
ಹ್ಮ್ ನಂದ ಬಸ್ ಪಾಸ್ ಸ್ಪರ್ದ ಅದ ಬಸ್ಾಸ್ ಬಸ್ ಪಾಸ್ ಫ್ರೀ ಅಮೌಂಟ್ ಕಟ್ಟಿ ಬನ್ನಿ
ಎಲ್ಲ ಬರ್ತಾವ ತಗೋ ಇವಾಗ ಫ್ರೀ ಆದ್ದಲ್ಲ ಇದ ಇದು ಬರ್ತಾವ ಮತ್ತೆ ತಾವ ರೊಕ್ಕ ವಾಪಸ್ ಹಓಡ್ತವ ತ
ನಂಗ ಹೆಂಗ ಬರ್ತ
ಏ ಬರ್ತಾವಂತ ಹೇಳ್ಯಾರಲ್ಲ ನೋಡಣ ಬಂದಿಲ್ಲ ಅಂದ್ರ ಕೇಳಿದ್ರಯ್ತ ಅವ ಮತ್ತ ಹೋಗಿ
ನಾನು ಶಿವರು ಅ ಕಟ್ಕೊಂಡ್ ಬ ನನು
ಹ್ಮ್ ಅದೇ ಕೇಳಂತ ಕೇಳಿದ್ರ ಆಯ್ತ ನಡೀತು
ಹ್ಮ ಅವಾನ ಇಬ್ಬರು ಬರ್ರ ಕಟ್ಟ ಬಂದಿ
ಹ್ಮ ಬರ್ತವಲ್ಲಾ ಬಂದಾಗವತ್ನಾ ಸ ದಟ್ಸ್ ಇಟ್ ಬೇಕೇ ಬೇಕು ಹ ಹ್ಮ ಹ್ಮೆ ಹ್ಮ್ ನಡತು ಅದ ನೋಡಮ ಏನಂತ ಅದಕ್ಕೆ ನಾಳೆ ಸ್ವಪ ಕ ನಡೆಸಿದ ಮತ್ತೆ ಅಲ್ಲಿ ಅಲ್ಲೇ
ಹ್ಮ್ ಸಾಮಾರ ಸಾಮಂಬಾರ ಕೆಲ್ಸ ಮುಗಷ್ಯ ನಿ ಕೆಲ್ಸ ಮುಗಷ್ಯನ ಪಸ್ಟ್
ಅದೇ ನಂದೇಂಗ ಕೆನ್ಸಿಲ್ಲ ಅಲ್ಲಿ ಹೇಳಿದ್ನಲ್ಲ ಅದೇ ರೊಕ್ಕಗಳು ಬರೋ
ಅದೇ ಮತ್ತೆ ಅದೇ ಇಸ್ಕಂತು ಬಿಡಾನ ರೊಕ್ಕ
ಹೋಗಿ ಅಲ್ಲಿ ರೊಕ್ಕಸ್ಕೋಬೇಕ ರೊಕ್ಕಸ್ಕೊಂಡ್ರ ಆಯ್ತು ನಡತದ
ನೀನು ರಕ್ಕಕ್ಕೆ ಸಂದೇಶದ ನಾನನ್ ತಗೊಂಡ ಬ್ಬಿಡಲ್ಲ
ಹ್ಮ್ ಹ್ಮ್ ರೊಕ್ಕಸ್ಕಂಡು ಹಂಗೆ ಮುಗಸಂಡು ಅಲ್ಲಿ ಬರ ಅಂತ ಏನಿಲ್ಲಾ ರೊಕ್ಕಸ್ಕೊಪ ಕಷ್ಟ ಸ್ವಲ್ಪ
ಹಾ
ಹಾೌ ಬರ್ಬೇಕಕ್ ಸ್ವಲ್ಪ ರೊಕ್ಕ ಒಂದ್ ಹತ್ತು ಇಪ್ಪತ್ತು ಸಾವಿರ ಬರ್ಬೇಕ ಹ ಇಸ್ಗಂಬಂದಿ ಅಂದ್ರ ಮತ್ತೆ ನನಗ್ ನಡ್ತದ ಇದು ಟೂರಿಗೆ ಅಂತ ಅಂದು
ಹಾ ಗಕಣ
ಅ ಇಸ್ಕಂಬಂದಿ ಅಂದ್ರೆ ಟೂರ್ಗ ಅಂತ ನಡತದ ಮತ್ತೆ ನನಗ ಹ್ಮ ಇಲ್ಲಾಂದ್ರೆ ನಡಿಯಲ್ಲ ಅಂದಲ್ಲ
ಹಾ
ಅದ್ರ ಸಲಾಗ ಇಸ್ಕೊಂಬಂದು ಮನೆ ಕೊಟ್ಟ ಹ ಅದ್ರಾಗಿ ಒಂದು ಸ್ವಲ್ಪ ಅರ್ಧೈಸ್ಕೊಂಡ್ರ ಆಯತು ಅಂತ ಸ್ವಲ್ಪ
ಹಾ
ಹಂಗೆ ಟೋರಿ ಕೊಟ್ಟ ಮತ್ತೆ ಖರ್ಚಿ ಬೇಕಲ್ಲಪ್ಪಾ ಅಲ್ಲಿ ಹೋದಾಗ
ಬೇಕಂತ
ಮತ್ತೆ ಯಕಡೆ ಸುಮ್ನೆ ಹೋಗಿದ ಅಂದ್ರೆ ಏನ್ ಮಾಡಕ್ ಅದ್ದಳ ಹ್ಮ್ ಸುಮ್ನೆ ಹೋಗಿ ಏನ್ ಮಾಡಕ್ಕ ಆಗಲ್ಲ
ಹ್ಮ್
ಬರಿೀ ಕೈಯಾಗ ಹೋದ್ ಅಂದ್ರೆ ಕಡೆ ಆಗಿರೋದು ರೊಕ್ಕ ಹ ಇಡ್ಕೊಂಡು ಹೋಗ ಕೈಯಾಗ
ಹ್ಮ್
ಹ ಹ ರೊಕ್ಕೆಡ್ಕೊಂಡ ಹ ಕೈಯಗಾಲ ಮತ್ತೆ ಬರ ಕೈಯಾಗ ಹೋಗಿ ಏನ ಮಾಡ್ತಾಳ ಅಲ್ಲಿ
ಅಪರ್ಸ ಆಐ್ತರ್ ಅಂತ ಅಂತನಂತ
ಐದು ಸಾವಿರ ತಗೋತಾರ ಅಂತ
ಹಾ ನನ್ ಐದು ಸಾರ್ ನೀನ
ಅ ಸಾವಕಾರ ಮಂದ ಅಪ್ಪ ಅ ಐ ಸಾವಿರ ಐದ ಸಾವರ ಎಲ್ಲಿ ಬರಕ್ ನಮಗ
ಹಾ ಅಡ್ಸ ಅಡಪ ಜಾಸ್ತಿ ನೀನ್ ರೊಕ್ಕ ನಿಲ್ ರೊಕ್ಕಲ್ಲ ಬರ್ತ ನೀನ್ ನ್
ಎಲ್ಲಿ ಇಲ್ಲ ಆ ಕಡೆ ಈ ಕಡೆ ನೋಡ್ಬೇಕು ಅಲ್ಲಿ ಅವನ್ ನನ್ ದೋಸ್ತಗ ನಾನ್ ಸಪ್ರೇಟ ಆಗ ಇದ್ ಬಿಡು ನಾಳೆ ಇಸ್ತ್ನ ಅದಲ್ಲ ಇ ಸಪ್ರೇಟ್ ಆಗಿ ನಾನ್ ದೋಸ್ತಗ ಇಪ್ಪತ್ ಸಾವಿರ ಕೊಟ್ರೀನಿ ಅವಾಗ ನಾನ್ ಹೇಳಿದ್ನಲ್ ನಿನ್ಗೆ ಗೊತ್ತಿತ್ತಿಲ್ಲ ಕೆಲ್ಸಕ್ ಗೊತ್ತಿದ್ನಲ್ ನಾನ್ ಅವಾಗ ಮೊದ್ಲು
ಹಾ
ಅದ ಕೆಲ್ಸಕ್ ಹೋದಾಗ ರೊಕ್ಕ ಬರ್ತಿದ್ವಲ್ಲ ಹಂಗೆ ಎದತ್ತಿಟ್ಕೊಂಡಿದ್ದ ಅವ್ನಿಗೆ ಬೇಕಂತಿದ್ದ ಕೊಟ್ಟೇನಿ ಅಂಂತ ಕೊಡ ಹೊಲ್ದಾವ ಕೊಟ್ರ ಅವು ಮನರ ಆತವ ನನಗ
ಆಯ್ತ ತಗ ಹೋಗಸಂಬಾರಮ್ಮ
ಅದೇ ಹೋಗಿ ಇಸ್ಕೊಬೇಕ ಕೊಟ್ಟನಂದ್ರ ಪಾಡದ
ಹಾ
ಅವು ಸಪ್ರೇಟ್ ಆತವ ಅವು ನಾನು ನಮ್ಮ್ ಮನೆಗ್ ಹೇಳಿಲ್ಲವು ನಾ ಕೊಟ್ಟೋದು ಇವು ಬೇರೆ್ ನಾಳೆ ಗೀಸ್ಕೊಂಬರ ಬೇರೆ ಮನೆ ಕೊಟ್ಟವು ಅವು ನಮಗ್ ಕೊಡ್ಬೇಕ ಒಬ್ರ
ಮತ್ತತ್ ಹದ್ ಹತ್ತನೇ ತಾರೀಕೇಟಿಗೆ ಬರ್ಲಾನ್ ಅಕ್ಕ
ಅವ್ನಿಗೆ ಕೇಳಿನಿ ಕೊಡ್ತೀನಿ ಅಂತ ಅಂದನ ಕೊಟ್ಟಿಲ್ಲ ಅಂದ್ರ ಮತ್ತತ್ ನಾಳಗ್ ಹೋಗ್ ಹಂಗೆ ನಾಳಗ್ ಹೋಗಿ ಅವ್ನ್ ಬ ಕೇಕೊಂಬರಾಮ್
ಹಾ
ನಾಳಗ ಅಂದ್ರನು ನಡಿತತ ಯಾವಾಗಓದ್ತಿವಿ ಸೋಮವಾರ ಓ್ತಿವಲ್ಲ ಅವಾಗ ಕೇಳ್ಕೊಂಬಂದ್ರ ಆಗ್ತು
ಹಾ
ಹ್ಮ ಕೊಡ್ತಾನಂತವ ಅವಾಗ ಕೇಳಿ ಇ ಕೊಟ್ನ ಅಂದ್ರ ಪಾಡ ಆತ್ ನೋಡಪ್ಪಾ ಇಪ್ಪತ್ ಸಾವಿರ ಬಂದ ಅಂದ್ರ ಇವು ಇವನು ಉಪ್ಪ ಸರ್ ಬರಕ ಇವ್ ಮನೆ ಕೊ ಡಮ್ಮ ಇದ್ರಾಗೆ ಸ್ವಲ್ಪ್ ಟ್ರಿಪ್ಪಿಗೆ ಇದ್ರಾಗ ಕೊಟ್ರ ಆಯ್ತಾ
ಟ್ರಿಪ್ಪಿಗೆ ರೊಕ್ಕ ಇದ್ರ ಕೊಡ್ತನಿ ಆಮೇಲೆ ಬೇರೆ ನಡೀತದ ಅದ್ರಾಗ
ಆ
ಇವಾಗ ನಾವು ಮನ್ ಗ ಕೊಡ್ಬೇಕಲ್ಲ ರೊಕ್ಕ
ಹಾ
ಅವು ಇಸ್ಕೊಂತಿನಿ ಅವವು ಇಸ್ಕೊಂಬಂದ್ ಕೊಡ್ತೀನಿ ನಾಳಗ್ ಹೆಂಗಿದ್ರರು ಗ್ಯಾರಂಟಿ ಕೊಡ್ತಾನ ಅಂತ
ಹ್ಮ ಕೊಟ್ನಂದ್ರ ಅದ್ರಾಗ ಮೂರ್ ಸಾವಿರ ತಗೊಂಡ್ ಅಲ್ಲೇ ಕಟ್ಟಿ ಬಂದ್ಬಿಡ ಮೇಲೆ ಅಂದ್ರ ಈ
ಪ್ರಗಿ ನಮ್ಮ್ ಮನ್ಯಾಗ ಆಲ್ಡಿ
ಹಾ
ಸ ನಾ ಟ್ರಿಪ್ಗೆಿ ಹೋಗ್ಬೇಕಕ್ಂತಂದ
ಹಾ
ಅದಕ್ಕೆ ರೊಕ್ಕ ಕೊತನ ಅಂದ್ರ ಆಯ್ತು ಕೇಳನಿಲ್ಲ ರೊಕ್ಕ ಇಸ್ಕೊಂಡ್ರ ಆಯ್ತು ಅದ್ರ ತೋ್ ಹಂಗ ಕಟ್ಟ ಬತತ್ ನಾನ ಅಂತಿನಿ ಯವಸ್ ತಗೊಂತಂತ ಮೂರ್ವರೆ ಸಾವಿೂಪ ತಗೊಂತನ ಅಂತನಿ
ಹ್ಮ
ಅವ್ ಕಟ್ಟಿದ್ರೆ ಆ್ತ ಅವ್ರ ಬೇ ಏ ಖರ್ಚಿಗೆಗಿಸಸ್ಕೊಂಡಿಲ್ಲ ಅಂದ್ರರು ನಡಿದ್ದ
ಆಮೇಲೆ ನನ್ ದೋಸೆ ಕೇಳಿ ಅವ್ ಕೊಟ್ಟ ಅಂದ್ರೆ ಆಯ್ತ್ ಪಾಡತ್ ನೋಡಪ್ಪ ಅ್ರಾಗ ರೊಕ್ಕಸ್ಕೊಂಡ್ರ ನಡಿದ್ದು
ಹಾ ನಡತಾಡತಾ ನಾನು ಕಟ್ಟಿಂಗಿದ ನ ಸ್ವಲ್ ಬಸ್ ಬಸ್ ಎಲ್ಲ ಬ್ಬಿಡ
ಆಟಾಮ ತ ಹ
ಹಾ ಸರಿ ಅಷ್ಟ ಬಣ ಅಂದ್ರೆ ಊಟ ಆಯ್ತಲ್ಲ
ಹ್ಮ ಆಯ್ತ್ ಬ ನ ಅಷ್ಟ ಆಯ್ತು ನಿ್ದ
ಅ ಈಗ ಆಯ್ತು
ಸರಿ ಸರಿ
ಹಾ
ಅಷ್ಟ ಕುಂತ ಪನ ಮ
ಹಾಂ ಸರಿಲ್ಲ
ಹಾ